ಹೋಗಿ ಮುಟ್ಟಿದ್ದೆ ಹಲೋ ಹೇಳ್ರಿ ಮೇಡಮ್ ಏನು ಹೇಳ್ತಾ ಇಲ್ಲಾ
ಹ ಏನ್ ಕೆಲ್ಸ ಇನ್ ನೋಡ್ರಿ ನಮ್ಗ್ ಡಬಾಕೊಂತಾ ಇದ್ದೀನಿ ಮಳೆ ಬರ್ತಾಾಯತೀನಿ
ಮೆ ಬಂದ್ರೆ ಹೋಗಿ ಮಳೇಲಿ ಆಟ ಆಡ್ಬೇಕು ಮಕ್ಳ ಆಟ ಆಡ್ದಂಗ ನೀ ನೀರಿ ಎಂತಲ್ಲ ಏನೋ ಒಂತ್ರ ಚಿಕ್ಕ ವಯಸ್ಸ ಹರಟಾಡ್ತಿದ್ವಲ್ಲಾ ಹಂಗೆ ಅದ್ಬಿಟ್ಟು ಮಲಿಕ್ ಹೊಂತೀನಿ ತೀರಲ್ಲ
ಹೂ ಮಲ್ಕೊಂತೀನಿ ಅಲ್ಲ ರೀ ಮಳೆ ಬತ್ತ ಗತಾಯತಿಲ್ಲಿ
ಕಿಟಕಿ ಕಿಟಕಿ ಎಲ್ಲಾ ನೋಡಿ ಎಲ್ಲಾರೂ ತಗ್ದಿದ್ರೆ ಮುಚ್ಚಿ ಇಲ್ಲಾಂದ್ರೆ ಅದು ಬೇರೆ ಮಳೆ ಬಂದ್ರೆ ಅದೊಂದ ಬೇರೆ ಕಷ್ಟ ಒಳಗ ಕಡೆ ನೀರ್ ತುಂಬ ಬಿಟ್ರೆ ಈ ಬೆಂಗಳೂರ್ ಬ
ಹೂ ಹೌದು ಹೌದು ಏನ್ ಮಾಡದಪ್ಪ
ಹ್
ಹೇಳ್ಬೇಕು ನೋಡ್ರಿ ಅದನ್ನೇ ನೋಡ್ತಾ ಇದ್ದೀನಿ ಮಳೆ ಬತ್ತಾಯ್ತಲ್ಲ ಕಿಟ್ಕಿನ ಹೆಂಗ್ ಮುಚ್ಚಬೇಕು
ನೋಡಿ ನಾನನ್ ಹೇಳೋದ್ಕೂನು ಅಲ್ ಮಳೆ ಬರೋದ್ಕೂ ಅದೇ ಆಯ್ತ್
ಹೂ ಹೌದೌದು ತುಂಬಾ ಧನ್ಯವಾದ ಅದಗಳ ರೀ ನಿಮ್ಗೆ ಹೇಳಿದ್ದಕ್ಕೆ
ಇರ್ಲಿ ಪರವಾಗಿಲ್ಲ ಇಷ್ಟ ತಳೆಯಲಕೋಪ್ಪಿಡಿ ನಾ ಸುಮ್ಮನೆ ಏನೋ ಹೇಳ್ದ ನೋಡಿದ್ರ ಅಲ್ ಮಳೆ ಬರ್ತಾತಿ
ಹೂ ನೋಡ್ರಿ ಹೆಂಗೆ ಹೂ ಇಲ್ಲಿ ಯಾವಾಗ ಮಳೆ ಬರ್ತೈತಿ ಯಾವಾಗ ನಿಲ್ತಾ ಇತೋ ಒಂದ ಗೊತ್ತಾಗಲ್ಲ ನನಗ್ ತೊಂದ್ರೆ ಕೊಡ್ತೇತಿ ಮಳೆಗಾಲದಲ್ಲಿ ಮಳೆ ಬರದಿಲ್ವಾ ನಮ್ಮ ಅಪ್ಪಂಗ ಹೇಳಿದ್ ನೀವೆಲ್ಲಾ ಫುಲ್ ಮುಂಚೆನ ಎಲ್ಲಾ ಎತ್ಿಕೋಬೇಕು
ಅದೇ ಈ ತರ ಆಗೈತೆ ಅಷ್ಟೇ ನಮ್ ಬೆಂಗ್ಳೂರ್
ಇರ್ಲಿೇ ಬಿಡ್ರಿ ಮಳೆ ಬರದ ಬರವಾಗ ಬರ್ಬೇಕು ಬೇಸ್ಗೆಯಲ್ಲಿ ಎಷ್ಟು ಭಯ ಪಟ್ಟಿದಿ ಹ್ಮ್
ಹ ಈ ಎಲ್ಲಾ ವರ್ಷ ಬೇಸಿಗೆಗಿಂತ ಈ ವರ್ಷದಲ್ಲೇ ತಾಪಮಾನ ಜಾಸ್ತಿ ಇದಿದ್ದೇನು
ಹೌದು ಹೌದು ನಲ್ವತ್ತ ನಲ್ವತ್ತರ ಮೇಲೆ ಹೋಗಿತ್ತು ಹ್ಮ್
ನಾಯ್ತಾರೋ ಎಲ್ಲಾ ಜನಗಳು ಅಂತಿದ್ರು
ಹ್ಮ್ ಏನ ಆಗಿಲ್ಲ ಬಿಡ್ರಿ ಚೆನ್ನಾಗ ಇದ್ದೀವಿ ನಾವು
ಅದೊಂದೇ
ಹ್ಮ್ ಅದೇ ಅದೇ ಆ ಕಡೆ ಎಲ್ಲ ಬೇರೆ ಕ ಈಡೆ ಎಲ್ಲ ಇನ್ನುೂ ಅದಕ್ಕ ಯಾವ ಕಡೆ ಅಲ್ಲಲ್ಲ ಕಲ್ಬುರ್ಗಿ ಆ ಕಡೆ ಎಲ್ಲಾ ನಲ್ವತ್ತೈದ್ರ ಮೇಲೆ ಎಲ್ಲ ಹೋಗಿತ್ತಂತೆ ಅವ್ರಲ್ಲಾ ಪಾಪ ಅವ್ರಗ ಏನ್ ಗೊತ್ತೇನ್ರೀ ಫುಲ್ ಆರೋಗ್ಯ ಎಲ್ಲಾ ಕೆಟ್ಟೋಗ್ಬಿಟ್ಟಿತ್ತು ಈ ಮೈ ಮೇಲೆ ಕೈ ಮೇಲೆಲ್ಲಾ ಕೆಂಪ್ ಕೆಂಪ್ಗೆ ಬೊಬ್ಬೆ ಬರುತ್ತಲ್ವಾ
ಮತ್ತೆ ಬಿಸಿ ಜಾಸ್ತಿ ಆದ್ರೆ ತಡ್ಕೊಳ ಶಕ್ತಿ ಇರಲ್ಲ ಅಲ್ಲ
ಹೌದೌದು ಅವ್ರಗೆಲ್ಲಾ ಹಂಗ ಆಗೋಗ್ಬಿಟ್ಟಿತ್ತಂತೆ ಅಲ್ಲಿ ನಮ ಸ್ನೇಹಿಿತ ೊಬ್ಬ್ರ ಇದ್ರ ಅವರು ಹೇಳ್ತಾ ಇದ್ರು ನೀವ್ ಹೆಂಗೋ ಚೆನ್ನಾಗಿದ್ದೀರಾ ಮೇಡಮ್ ಆಕಡೆ ಇರೋರು ನಾವವು ನಮ್ಗೆ ಎಷ್ಟ್ ಕಷ್ಟ ನೋಡ್ರಿ ಇಲ್ಲೆಲ್ಲ ಫುಲ್ ಆರೋಗ್ಯ ಎಲ್ಲ ಹಾ ಕೆಟ್ಟೋಗ್ಬಿಟ್ಟಿದೆ ಮೈ ಕೈ ಎಲ್ಲಾ ಬೊಬ್ಬೆಗಳು ಬಂದ್ಬಿಟ್ಟಾವ ನಮ್ ಬಿಸಿಲು ಜಾಸ್ತಿ ಆಗಿ ಅಂತ
ಬೇರೆ ತೊಂದ್ರರೆ ಅಲ್ಲಿ
ಹ್ಮ್ ಯಾವದ್ರೆ ಮನುಷ್ಯನ್ಗೆ ಯಾವ ಕಾಲಕ್ಕೂ ಮನುಷ್ಯ ಆಗಲ್ಲ ಮಳೆ ಬಂದ್ರೆ ಮಳೆ ಅಂತಾನೆ ಬೇಸಿಗೆ ಬಂದ್ರೆ ಬಿಸಿಲು ಅಂತಾನೆ
ಅದಂತ ನಿಜ ಬಿಡಿ ಏನ್ಕೂ ಹೊಂದ್ಕೊಳಕು ಅಂತವಲ್ಲ
ಕಕೊಳ್ಳೋದಂದ್ರೆ ಕಷ್ಟ ನೋಡಿ್ರರಿ ಮನುಷ್ಯನಿಗೆ
ಹ್ಮ್್ಮ
ಹ್ಮ್ ಅಷ್ಟು ಬಿಸಿಲು ಬಂದ್ರರು ಬಿಸಿ್ಲ ಓಡಾಡ್ತಾರೆ ಈಗ ಒಂದ ಎರ ಹನಿ ಮಳೆ ಬಂದ್ಬಿ್ರೆ ಓಡೋಗ್ಬಿಡ್ತಾರೆ ಒಳಕ್ಕೆ
ಹ ಹ ಅಂತ ಸಜ
ಆಶ್ಚರ್ಯ ಅಷ್ಟೊಂದು ಅಷ್ಟು ಬ್ ಲ ಬರ್ತೈತೆ ಸುಡ್ತಾ ಇದ್ರು ಹಂಗೆ ಓಡಾಡ್ತಾರೆ ಇವಾಗ ನೋಡ್ರಿ ಎರಡ ಎರಡ ನೀ ಬರ್ಲಿ ಹ ಏಯ್ ಹಡು ಡು ಹೊೋಳಿಕ ಮಳೆ ಬರ್ತೈತಿ ಎಂತ ಓಡ್ತಾರೆ ಹ್ಮ ಹ್ಮ್ ಹೌದು ನಮ್ಮಮ್ಮ ನೋಡ್ಬೇಕ್ರಿ ಇನ್ನು ಹೆಂಗ ಗೊತ್ತಾ ಅವ್ರಗ್ ಸ್ವಲ್ಪ ಗುಡುಕ್ಬಾರ್ದ ಸ್ವಲ್ಪ ಮಿಂಚಬಾರ್ದು ಸ್ವಲ್ಪ ಅಪ್ಪ ಗುಡುಗಿ ಮುಂಚಿದ್ರೆ ನಾವ ಅಪ್ಪ ಅವವಾಗ್ಲೇ ಹೇಳ್ತಾರೆ ಏ ಬಾಕ್ಲಕ್ಕ ಗುಡುಕ್ತಾ ಮಿಂಚಿತಾಯತೆ ನಮ್ಮಬ್ಬ ಭಯಕ್ಕೆ ಈ ನೀ ಯಾವ ಸೀಮೆ ಗ್ರೂಪೋದವರು ನೀವು ಏನ್ ಒಂದಚೂರು ಗುಡುಗ್ಬಾರ್ದ ಒಂದಚೂರು ಮಿಂಚುಬಾರ್ಡು ನಿಮ್ಗೆ ನೀವೆಲ್ಲಾ ಅಕ್ಕ ತಂಗಿಯರೆಲ್ಲಾ ಹಿಂಗೆ ಅಂತ ಬಯತಾರ ನನ್ನ ಎದರುಗಡೆನ ಬೈತಾರೆ ನಾನ್ ಯ್ ಸುಮ್ನಿರು ಹಂಗೆಲ್ಲಾ ಬೈಬಾರ್ದು ಅಂದ್ರೆ ಯ್ ಸುಮ್ನೀರಮ್ಮ ನಿಂಗೆ ಗೊತ್ತಾಗಲ್ಲ ಅವ ಹಂಗೆ ಅವರು ಅವ್ರತ್ರ ನಾನನ ಹೆಂಗಿರೋದು ನಂಗೆ ಗೊತ್ತಾಗ್ತಿತ್ತು ಅವ್ರ ಎಂತವರು ಅಂತ
ಹ ಅದೇ ಇರ್ತಾರಲ್ಲಾ ಅಷ್ಟ್ ವರ್ಷದಿಂದ ಇಪ್ಪತ್ ಮೂವತ್ ವರ್ಷದಿಂದ ಗಂಡ ಎಟತತ್ತಲ್ಲ ಅವ್ರರು ಗೊತ್ತಿರತ್ತ ಆದ್ರರು
ಹ್ಮ್ ಅದಕ್ಕೆ ನನ್ಗ ಹಂಗೆ ಹೇಳ್ತಾರೆ ನಾನ್ ಅಕ್ಕದವರು ಆದ ಅವ್ರ ಮಾತಿಗೆ ಅವ್ರ ಹಂಗ ಮಾತಾಡದ್ರೆ ಎಂತ ಹೆಂಗ್ ಮಾತಾಡ್ತ ತಾರಪ್ಪ ಅಂತ ಮೊಟ್ಟಲ್ಲಿ ನಮ್ಮಪ್ಪ ಅಮ್ಮ ಎಷ್ಟು ಜಗಳ ಮಾಡ್ತಾರೋ ಅಷ್ಟೇ ಬೇಗ ಹೊಂದ್ಕೋಬಿಡ್ತಾರೆ
ಹ್ಮ್ ಹಂಗಿದ್ರೆ ಚಂದ ಆದ್ರೆ ಹ್ಮ್ ಹಂಗಿರೋ್ರ ಅವಾಗಿನ್ ಕಲ್ದವ್ರ ಒಂದಷ್ಟು ಜನ ಚೆಂದ ಇವಾಗನ್ ಕಾಲದಲ್ಲಿ ನೋಡಿ ಈಗ ಮತ್ತ್ ಮದ್ವೆ ಅಂತಾರೆ ನಾಳೆ ಡಿವೋರ್ಸ್ ಸೊ ವಿಚ್ಛೇದನ ಸುಮ್ನೆ ಯಾವ್ ಖುಷಿಗ್ ಮದ್ವೆ ಆಯ್ತಾರ
ಹ್ಮ್ ಏನೋ ಅವರು ಇಷ್ಟ ಅದನ್ ಈಗನ್ ಕಾಲದ ಜನಕ್ಕೆ ಆಗಿನ ಕಾಲದಲ್ಲಿ ನೋಡ್ರಿ ಎಷ್ಟು ಹೊಂದ್ಕೊಂಡ್ ಹೋಗ್ತಾರೆ ಎಷ್ಟು ಜಗ್ಗಳ ಆಡ್ಲಿ ಹೊಂಡಕೊಳ್ಳಿ ಹ್ಮ್ ಇವಾಗೆಲ್ಲ ಹೊಂದ್ಕೊಂತಾರ ಇವಾಗೆಲ್ಲ ಎಷ್ಟು ಕಷ್ಟ ಏನೊ
ಇವನ್ ಕಾಲದಲ್ಲಿ ನೀ ಅದೇ ಏನೋ ಅಂತಾರಲ್ಲ ಇಂಗ್ಲೀಷ್ಲ್ಲ ಅಂತಾರೆ ಕನ್ನಡದಲ್ಲ ಅದ್ ಏನಂತಾರ ನಂಗೂ ಗೊತ್ತಿಲ್ಲಾ
ಏನೋ ಒಂದ್ ಅಂತರ್ ಬಿಡ್ರಿ ಗೊತ್ತಿಲ್ಲ ಇರೋದ ಏನಕ್ ಮಾತಾಡೋದು ಹ್ಮ್ ಅದೇ
ನನ್ನು ಮನೆಗ್ ಬಾ ಅಂತ ಕರಿಸಿದ್ರು ಊರಲ್ಲಿ ಇರೋದೊಂದು ಭಾನುವಾರ ಬೆರೆ ಏನ ಹೋಗಿ ಏನ್ ಮಾಡ್ಲಿ ಇನ್ನ ಸೋಮವಾರ ಬೇರೆ ನಾಳೆ ನಮ್ಮೂರ್ ಕಡೆ ಅಂತ ಹೇಳಕ್ ಆಗಲ್ಲ ಬಿಡಕ್ಕ ಆಗಲ್ಲ ಏನ್ ಬರಕ್ಂತೂ ಆಗಲ್ಲ ಇಲ್ಲಪ್ಪಾ ಆತ ದಿನ ಎಲ್ಲಿರುತ್ತೆ ಅದೇನಂತ ಊರಲ್ಲಿ ಸೇರಿಕೊಂಡು ಇವಾಗ ಸುಮ್ಮನೆ ಬೇಜಾರುಾಯ್ತ ಬಿಡಕ್ಕ ಆಗಲ್ಲ ಮಾಡೋಕ್ಕ ಆಗಲ್ಲ
ಹ್ಮ್ ಹಂಗಂತೀರ
ಹ ಹೋದ್ರು ಇತ್ತಿಂದ ಏನೋ ಆರಾಮಾಗಿ ಹೋಗ್ಬರ್ಬೋದು ನಮ್ಮೂರು ಹೋಗ್ಬೋದು
ಅದೇ
ಅಯ ಅಲ್ಲಿಂದ ಬರ್ಬೇಕಾರೆ ಬೆಳಿಗ್ಗೆ ಅಂತೂ ಆಗಲ್ಲ ಬಸ್ ಸ್ಟ್ಯಾಂಡ್ ನಿನ್ ನೋಡಕೆ ಭಯ ಆಯ್ತದೆ ಅಷ್ಟ ಜನ ನಿಂತಿರ್ತದ ಏನ್ ಮಾಡಕ ಹೊಯ್
ಅದೇ ಅಲ್ಲೇ ಎಲ್ಲೋ ಹೋಗಿರ್ತಾರಲ್ಲ ಕೆಲ್ಸ ಅವತ್ತು ವಾರದ ಕೊನೇ ದಿನ ಎಲ್ಲ ಶನಿವಾರ ಹೋಗಿರ್ತಾರೆ ಸಂಜೆ ಹ್ಮ್ ಶನಿವಾರ ಸಂಜೆ ಕೆಲ್ಸ ಮುಗಿಸ್ಕೊಂಡ್ ಹೋಗಿರ್ತಾರೆ ಎಲ್ಲಾ ಬಾನ್ವಾರ ಅಮ್ಮ ಇದ್ ಬಿಟ್ಟು ಭಾನುವಾರ ಸಾಯಂಕಾಲ ಬರೋರು ಕೆಲವರು ಬರ್
ಅಯ್ಯೋ ಇಲ್ಲಪ್ಪಾ ನಾನು ಒಂದಸಲಿ ಈ ನಮ್ಮ್ ರ್ ಬಸ್ ಸ್ಟ್ಯಾಂಡ್ ಬಂದ್ ನೋಡಿದೀನಿ ಒಂದ ಒಂಬತ್ತು ಗಂಟೆ ಹೆಂಗೆ ಏನೋ ಒಂದ ಅವತ್ತು ಏನೋ ಹ ಏನೋ ಇತ್ತು ಏನೋ ನೋಡಕ್ ಹೋಗಬೇಕಂತ ಬಸ್ ಸ್ಟ್ಯಾಂಡ್ ಹೋದೆ ಊರ್ಕ ಹೋಗ್ಬಟ್ಟು ನೋಡುದ್ರೆ ಅಲ್ಲಂತೂ ಇನ್ನು ಅರ್ಧ ಬಸ್ಟ್ಯಾಂಡ್ ಜನ ಅಲ್ಲೇ ಅವರೇ ಈ ಬಸ್ ಬೇರೆ ಫ್ರೀ ಮಾಡಬಿಟ್ಟು
ಹ್ಮ್
ನೋಡಕ್ಕಾಗಲ್ಲ ಬಿಡಕ್ಕಲ್ಲ ಅಷ್ಟು ಜನ
ಅದೇ ಅದೇ ಹ್ಮ ಏನಪ್ಪ ಕಷ್ಟ ಜನ್ನಾಗ್ಲತ್ರ ಅದು ಬಸ್ಸಲ್ಲಿ ಹೆಂಗ ನಿಂತ್ಕೊಂಡಿರ್ತಾರ ಗೊತ್ತೇನ್ರೀ ಹಾ ಒಂಚೂರು ಮುಂದಕ್ ಹೋಗ್ರಿ ಅಂದ್ರೆ ಹೋಗಲ್ಲಾ ಮೇಲಕ್ಕೆ ಜಗಳಕ್ಕೆ ಬಂದ್ಬ ಬಿಡ್ತಾರೆ
ಅಪ್ಪಾ ಬಸ್ಸಗ ಅಂತೂ ಹೋಗ್ಬಾರ್ದಪ್ಪಾ ಹೆಂಗಸರು ಜೊತೆ ಜಗ್ಗಳಕ್ ಹೋದ್ರೆ ಮುಗೀತು ನಾ ನೋಡಿದಿನಿ ಹ್ಮ ಆ ಸೀಟ್ಗೋಸ್ಕರ ಆಡ್ತಾರೆ ಆಡ್ತಾರೆ ಅವ್ರ ಮನೆಯಿಂದ ತಂದಿರ ಹಂಗಿಲ್ಲ ಮನೆಗೆ ಎತ್ಕೊಂಡ್ ಹೋಗಂಗಾಡ್ತರೆ
ಹಾ ಹ ಹೌದೌದು ಅಯ್ಯಪ್ಪ ಹೆಂಗ ಆಡ್ತಾರ ಅವರ ಕೊಟ್ರೆ ಎತ್ಕೊಂಡೋಗ್ಬ ಬಿಡ್ತಾರೆ ಅದೇ ನಿನ್ತ್ಕಳಕ ಜಾಗ ಇರಲ್ವಲ್ಲ ಸರ್ಕ ಒಂದೇ ಒಂಚೂರು ಅಂದ್ರೆ ಇಲ್ಲ ಇಲ್ಲ ಯಪ್ಪ ಅದು ಏನು ಅವರು ಸಣ್ಣಗ ಇರ್ತಾರೆ ಎಲ್ಲಾ ಒಂದು ಕ್ವಿಂಟಲ್ ಕ್ವಿಂಟಲ್ ಇರ್ತಾರೆ ಒಂದ್ ನೂರ್ ನೂರ್ ಕೆಜಿ ಹಂಗ ತಳ್ಳದ್ರ ಬಿದ್ದೋಗ್ಬಿಡ್ತೀವಿ ನಾವು
ಅಷ್ಟೇ ಅದ್ರಲ್ಲು ಬಾಯಿ ತಗತಾರೇ ಬಾಯಿ ಅಂತೂ ಲಪ್ಪ ಲಪ್ಪ ಅಷ್ಟ್ಜೋರ್ ಪಾಯಿ ಮಾತಾಡ್ತಾರೆ
ಒಂದ್ ಯಮ್ಮ ನನ್ ಒಂದ್ಸಲ ಬಸ್ಸಿಂದನೇ ದಬ್ಬಾಕ್ ಬಿಟ್ಟಿತ್ತು ಡೋರ್ ಅಲ್ ಕೊನೆಯಲ್ಲಿ ನಿಂತ್ಕೊಂಡಿದ್ರೆ
ಏನ್ ಗೊತ್ತಾ ಎಷ್ಟ ದಪ್ಪ ಇದ್ದಾಳೆ ಡುಮ್ಮುಕ್ ಇದ್ದಾಳೆ ಆ ಬ್ಯಾಗ್ ಒಂದ್ ಎರಡು ಆಕಂಡ್ ಬಂದವ್ಲೆ ನಾನು ಹತ್ಕೊಂಡ್ಬಿಟ್ಟಿದ್ದೀನಿ ಆ ಡೋರು ಸರಿಯಾಗಿ ಕ್ಲೋಸ್ ಆಗಿಲ್ಲ ಅ್ಯ ಹಂಗ ಆಕಿ ಮೇಲೆ ಬಿದಬಿಟ್ಟೆ ಅವಳ ಹಂಗೆ ಹಿಂದಕ್ ವಪಸ್ ಬಂದ ಹಂಗೆ ಇಡ್ಕು ಬಸ್ ಸ್ಟಾಪ್ ಅಲ್ಲ ಏನಂದ್ರೆ ಬಸ್ ಓಡವಾಗ ಆಗಿದ್ದಿದ್ರೆ ಇನ್ ಮುಗಿತ್ ನಂಕಥೆ ಅಷ್ಟೆ ನಮ್ಗೆಲ್ಲಾ ಮಾಡ್ತಾರಪ್ಪಾ ಭಾರಿ ಕಷ್ ಸ್ಟ ಅವ್ರ ಹತ್ರ ಆಯ್ಕೆನೆ ಹ್ಮ್ ಅವ ಹಂಗಲ್ಲ ಅವ ಏನ್ ತಿಿಂದ ಬಂದಿರ್ತವೋ ಏನ್ ಕಲ್ತಿರ್ತ
ಆ ಬುದ್ಧಿ ಇಲ್ದ ಬತ್ತವ ಅದಂತ ಅದೇನಂತ ಅದು ಅಯ್ಯೋ ನನಗೊಂದು ಅಕ್ಯುಲೀ ಏನ ಆಗಿತ್ತು ಗೊತ್ತಾ ಅವಾಗತಾನ ನಾನು ಬೆಂಗ್ಳೂರ್ಗ್ ಬಂದೆ ಈ ಬೆಂಗ್ಳೂರ್ ಜನ ಹೆಿಂಗ್ ಇರ್ತಾರ ಅಂತ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ
ಹ್ಮ್
ಕೆಲ್ಸಕ್ ಹೋಗ್ ಬರ್ಬೇಕಾದ್ರೆ ಸಂಜೆ ಲೇಟ್ ಬೇರೆ ಆಗೋಯ್ತು ಎಂಟು ಗಂಟೆ ಹಂಗೆ ಆವತ್ತ ಒಂದ ದಿನ ಒಂದಿನ ಪಕ್ಕದಲೊಬ್ಬಾ ಅಜ್ಜಿ ತರ ಇದ್ಲು ನೋಡಕತಿಡ್ಲು ಸುಮಾರಾಗಿದ್ಲು
ಅದೇ
ಆ ಅವ್ರು ಕೂತಿದ್ದಾಳೆ ಮಂಗೆ ಹಂಗೆ ಮಾತಾಡ್ಸ್ತಿದಳ ಎಲ್ಲಿ ತ್ಯಾ ಏನು ಹಿಂಗ ಹಿಂಗೆ ಅಂತ ನಾನ್ ಹಿಂಗ ಹಿಂಗೆ ಇಲ್ಲಿ ಇಳಿತೀನಿ ಅಂತ ಅಂದೆ ಹೌದಾ ನಾನು ಹೌದು ಅವ್ರು ನೋಡ್ರೆ ಟಿಕೆಟ್ ಮುಂದೆ ನನ್ಕಿಂದ ತುಂಬಾ ಮುಂದೆ ಹೋಗ್ಬೇಕು ಅಲ್ಲಿ ತಗೊಂಡಿದ್ದಾಳೆ ಆಮೇಲೆ ಹಂಗಗೆ ನಿಧಾನಕ್ಕೆ ಬ್ಯಾಗ್ ತಗೋ್ರು ನಾನ್ ಮೊಬೈಲ್ ನೋಡ್ತೀರ ನಾನ್ ಮೊಬೈಲ್ ನೋಡೋದು ಆತರ ಮಾಡತಿದ್ಲು ಇವಳೇನಪ್ಪ ಹಿಂಗ ಆ ಅಜ್ಜಿ ಅಂದ್ರೆ ಅಜ್ಜಿಿನ ಅಲ್ಲ ಹಂಗಿದ್ಲು ಸುಮಾರಗೆ ಹಾ ಒಂಥರಾ ವಿಚಿತ್ರವಾಗಿಲ್ಲ ಒಂದು ಮಾಟ ಮಾತ ಮಾಡ್ಸೋ ಅವರ್ತರ
ಹೌದಾ ಹುಷಾರಾಗಿರ್ಬೇಕ್ರಿ ಬಸ್ಸಲ್ಲಿ ಓಡಾಡವಾಗ
ಹ್ಮ್ ನನಗೆ ಬರರೆ ಮೊದ್ಲೆಲ್ಲ ಬಂದಿದ್ದು ನಂಗೆ ಗೊತ್ತಿಲ್ಲ ಹೆಿಂಗೂ ಇರ್ತಾರೆ ಜನ ಅಂತ ನಾನ್ ನಮ್ಮೂರ್ ಕಡೆ್ದಿ ಇರ್ತಾರಲ್ಲಾ ಬಿಡು ಅಜ್ಜಿ ಅಂದ್ರೆ ನಾವವು ಒಂದ್ ಸ್ವಲ್ಪ ಒಂದ್ ಒಳ್ಳೆ ತರ ನೋಡ್ತೀವಲ್ಲಾ ಅಯ್ಯೋ ಪಾಪ ನಮ್ಮಜ್ಜಿಿತರ ಅಂತ ಹಂಗ ಅನ್ಕೊಂಡಿದನಿ ನನ್ ಫೋನ್ ನೋಡ್ ತಾನೇ ಇದ್ಹಳಂಗೆ ಏನ್ ನೋಡ್ತಲ್ಲಾ ಅಂದಬಿಟ್ಟು ಸುಮನೆ ಆಫ್ ಮಾಡ್ ಬ್ಯಾಗ್ ಇಕ್ಕರೆ ಹಂಗೆ ಮಾತಾಡ್ಸ್ಕೊಂಡ್ ಬಂದ್ಲು ಎಲ್ಲಿ ಇಳಿ ತ್ಯಾ ಏನು ಹಿಂಗ ಹಿಂಗೆ ಇಲ್ಲಿಲಿ ಅಂತ ಅಂದೆ ಹೌದ ಆಮೇಲೆ ಬ್ಯಾಗ್ ತೆಗದ್ಬಿಟ್ಟು ಬ್ಯಾಗ್ ಅಲ್ಲಿ ಒಂದ ಹತ್ರ ತರದ ಒಂದು ಕಪ್ಪುದು ದುಪ್ಪಟ ಐತೇ
ಹ್ಮ್
ಆ ನಾನು ನೀಲಿ ನೀಲಿ ಕಲರ್ ಬೇಕಿತ್ತು ಅಂತ ತಗೊಳ್ಳಕೋುದ ಕಪ್ಪದು ಕಲರ್ ಕೊಟ್ ಬಿಟ್ಟಿದಳೆ ನಂಗ್ ಅಂಗಡಿಗೆ ಹೋಗಿ ಕೊಡಕೋದೆೇ ವಾಪಸ್ ತಗೋದೆ ಹದರು ನವು ತೊಗೊಳ್ಳೋಲ್ಲ ಅಂದ್ರು ಹಂಗ ಕೊಡ್ತೀನ್ ಕಣಮ್ಮ ಮಡಿಕೋ ಹಾಕು ಅಂತಿದಳೆ ನಾನು ಏನಪ್ಪಾ ಹಿಂಗೆ ನಾನ್ ಕಾಸ್ ಕೊಡ್ತೀನಿ ತಗೋಳಿ ಅಂತ ಅಂದೆ ಅಯ್ಯೋ ಕಾಸ ಎಲ್ಲಾ ಬೇಡ ಫಸ್ಟ್ ಬೇಡ ಅಂದೆ ಆಮೇಲೆ ಕಾಸ ಕೊಡ್ತೀನಿ ತಗೊಳ್ಳಿ ನೀ್ ಎಷ್ಟು ಹೇಳಿ ಅಂದ್ರೆ ಅಯ್ಯೋ ಕಾಸೆಲ್ಲ ಕೊಡಕ್ ಹೋಗ್ಬೇಡ
ಹ್ಮ್
ಹಂಗಂದ್ಲು ಅಯ್ಯೋ ಇಲ್ಲೇ ಎಲ್ಲ ಹೇಳಿ ಎಷ್ಟು ಒಂದ ಅಯ್ಯೋ ಕಾಸಾ ಏನು ಕೊಡ್ ಬೇಡ ಎಲ್ಲೂ ಬಿಸಾಕಾಕೇ ಅಂತು ಹೋಗ್ಬೇಡ ಹಾಕೋ ನೀನ್ ಯಾರಾದ್ರು ಗೆಲತೀರಿದ್ರೆ ಅವ್ರು ಕೊಟ್ಬಿಡು
ಹ್ಮ್
ಈ ತರ ಅಂದ್ಲು ಇರ್ಲಿ ಬಿಡಿ ಅಂದಬಿಡದು ಅವ್ಳು ಟಿಕೆಟ್ ನನ್ಕಿಂದು ಅದೆಷ್ಟೋ ನಾಲ್ಕು ಮೂರಂದಿಂದ ತಗೊಂಡಿದ್ಳ ನನಕಿ ಇಲ್ಲಿದು ಬುಟ್ಲು ನಾನು ಇರ್ಲಿ ಅಂತ ಹೇಳಿದ್ರೆ
ಹ್ಮ್
ಅವಳು ಇಳ್ದ್ ಬಿಿಟ್ಟಾರ ಸುಮ್ಮ್ನೆ ನಡ್ಕೋಬೇಕತಾನೆ ಎಲ್ಲಾರ ಮನೆ ಕಡೆಗಲ್ಲ ಇನ್ನೊಂದ್ ಬೇರೆ ಬಸ್ ತ್ತಕ್ಕೋೋಗ್ಲು ಹಾಗೆ ಎನ್ಕೊಂಡು ಏನು ಇದೈತೆ
ಹ್ಮ್ ಅದೇ
ಏನೋ ಇಲ್ಲ ಏನೋ ಸರ್
ಹ್ಮ್ ತಡೀಿದ ಯಾರಕ್ಕ ಅರಿತ ಅವ್ರಲ್ಲ ಒಂದ್ ಸ್ವಲ್ಪ ಮಳೆ ಬರ್ತಾ ಇತ್ತು ಹೊರ್ಗಡೆ